ಹಲೋ ಹ.
ಹಾ ಹ ಅದೇ ಹ ಒಂದು ಮುರು ಮೂರವರೆಗೆ ಬಾನ್ದ್ವಾ.
ಹಾ-
ಹ್ಮ್ ಆ ಡ್ರೈವರ್ನು ಕೂಡ ನೀವು ಟೀ ಕುಡ ಬಣ್ಣ ಟೀ ಕುಡ ಬನ್ನಿ ಅಂತ ತಗಟ್ಟು ಒಂದ್ ಸ್ವಲ್ಪ- ಸ್ವಲ್ಪ ಹೊತ್ತೂ ಗೋಗರ್ದ್ವಿ ಅವರು ಬರಕ್ ಆಗಲ್ಲ ಕಣಪ್ಪ ನಮ್ ಬೇರೆ ಬಾಡ್ಗ ಐತೆ ಅಂತ ಅಂದ್ಬಿಟ್ಟ ಹೊಂಟ ಹೋದ್ರು.
ಹ್ಮ.
ಮತ್ತೆ ನಾವು ಸ್ನೇಹಿತರ ಇದ್ವಲ್ಲ ಅವೆಲ್ಲ ಒ ಒದ್ ಲೋಟಾ ಟೀ ಕುಡ್ವ ಟೀ ಕುಡ್ಕೊಂಡು ಹಂಗೆ ನಿಂತಿದವಿ ಹಾ ಸರ್ ಅದು ಟ್ರೈನ್ ಮೂರ್ ಮೂರು ಮುಕ್ಕಾಲಕ್ ಬರೋದು ಅದು ಒಂದು ಸ್ವಲ್ಪ ಕಾಲ್ ಗಂಟೆ ಲೇಟ್ ಆಗೋಯ್ತು ನಾಲ್ಕ್ ಗಂಟೆಗ್ ಬಂತು.
ಹಾ.
ನಾಲ್ಕ್ ಗಂಟೆಗೆ ಬಂದಾಗ ಎಲ್ಲ ಟ್ರೈನ್ ಎಲ್ಲ ಕತ್ಕೊಂಡು ನಮ್ದು ಬೇರೆ ಬೇರೆ ಬೇರೆ ಸ ಅದು. ನಮ್ದು ಎಸ್ ಸೆವೆನ್ ಇದ್ರೆ ಅವ್ರಲ್ಲ ಎಸ್ ಒನ್ ಎಸ್ ಟು ಆತರ ಇದು ನಂದೇ ದೂರ.
ಒ ಒಬ್ಬೊಬ್ಬರ್ಗ ಒಂದೊಂದು ಭೋಗಿ ಸಿಕ್ಬಿಟ್ಟಿತಾ?
ಹಾ ಸರ್. ನಂದು ಎಸ್ ಸೆವೆನ್ ಗೊಂಟಾಗೈತಿ ಎಸ್ ಸೆವೆನ್ ಗೊಂಟಾಗೈತೆ. ಹಾ ಆ ತರ ಸಿಗ್ಬಿಟ್ಟೈತೆ ಸೀಟು.
ಹಾ.
ಸ್ಲೀಪರ್ ಅಲ್ಲಿ ಹಾ ಹಾಗೆ ಇನೇನು ಮಾಡಕ್ ಆಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲಾ
ಹಾ.
ಅವ ಅವ್ರವ್ರ ಪ್ಲೇಸ ಅಲ್ಲಿ ಅವ್ರ್ರ ಬೋಗಿ ಹಿಡ್ಕೊಂಡು ಅವ್ರವ್ರ ಪ್ಲೇಸ್ ಅಲ್ಲಿ ಎಲ್ಲ ಮುಲ್ಕೊಂಡ್ವಿ. ಮತ್ತೆ ಬೆಳಗುನ್ ಜಾವ ಇದ್ರಲ್ಲ ಸರ್ ಅದೇ ಮಾಮೂಲಿ ಈಗ ಮಂತ್ರಾಲಯದಿಂದ ಪೇನುಗೊಂಡ ವೇನುುಗೊಂಡ ಅಂತ ಆಂಧ್ರ ಪ್ರದೇಶದ ಸುಮಾರ್ ಪ್ರದೇಶ ಎಲ್ಲ ಜಂಕ್ಷನ್ ಎಲ್ಲಾ ಸ್ಟಾಪ್ ಕೊಡ್ಕೊಂಡ ಹೋಗ್ತಾರಲ್ಲ?
ಹ್ಮ್
ಅಲ್ಲಿ ಸ್ವಲ್ಪ ಜನ ಹೇಳಿ ಹೇಳಿಕೊಳ್ತಿದ್ರಲ್ಲ ಆವಾಗ ನಾವು ಸ್ನೇಹಿತರೆಲ್ಲಾ ಏನ್ ಮಾಡ್ತೀವಿ
ಹ್ಮ.
ಒಟ್ಟಿಗೆ ಸೇರ್ಕೊಂಡ್ವಿ ಇನ್ನೇನು ಇನ್ ಬೆಳ್ಗಿನ್ ಜಾವ ಇನ್ ಯಾರ್ ನಿದ್ದೆ ಮಾಡ್ತಾರೆ ಅಂತ್ಬಿಟ್ಟಿ ಎಲ್ಲಾ ಮಾತು ಮಾತುಕತ ಆಡೋದಕ್ಕೆ ಒಟ್ಟಿಗೆ ಸೇರ್ಕೊಂಡು ಕೂತ್ಕೊಂಡ್ವಿ.
ಹ್ಞೂ ಹ್ಞೂ ಎಲ್ಲರೂ ಒಂದೇ ಭೋಗಿ ಸೇರ್ಕೊಂಡ್ರಿ ಆಮೇಲೆ ಹಾಂ.
ತಿರ್ಗ ಮತ್ತೆ ನಮ್ಗೆ ಹನ್ನೊಂದುವರೆಗೆ ಬೆಂಗಳೂರ್ಗೆ ರೀಚ್ ಆದ್ವಿ ಸರ್.
ಹನ್ನೊಂದವರೆಗೆ ಬೆಂಗ್ಳೂರು ರೀಚ್ ಆದ್ರಿ.
ಹಾ ರೀಚ್ ಆದೇ ಅಷ್ಟೇ ಮೆಜೆ ಕಳ್ಬಿಟ್ಟು ಮತ್ತೆ ನಾವು ಮಾರ್ನಿಂಗ್ ಯಾರು ಶೌಚಾಲಯಕ್ಕೆ ಹೋಗಿರ್ನವಲ್ಲ ಸರ್.
ಹ್ಮ.
ಹೋಗೊರೆಲ್ಲ ಶೌಚಾಲಯಕ್ಕೆ ಹೋಗಿದ್ ಬಂದ್ಮ ಮತ್ತೆ ಎಲ್ಲಾ ಸೇರ್ ಕೊಂಡು ತಿಂಡಿ ಬೇರೆ ಮಾಡನಿಲ್ಲ ಸರ್ ಲೇಟ್ ಆಗೋಯ್ತು.
ಹ್ಮ ಹ್ಮ
ಅದ ಯಾವ್ದೋ ಚಿಕ್ಕಪೇಟೆಲ್ಲಿ ನಮ್ಗೆ ಮಾಮೂಲಿ ಆ ಹೋಟೆಲ್ ಚೆನ್ನಾಗ ಐತೆ ತುಂಬಾ ಒಂದ್ ಸ್ವಲ್ಪ ಅಮೌಂಟ್ ಕಡಿಮಿ ಅಂತ ಅಂದಬಿಟ್ಟು ಅ ಸ್ನೇಹಿತರು ಕರ್ಕೊಂಡೊದ್ರು. ಅಲ್ಲಿ ಅಲ್ಲಿ ಏನು ಒಂದು ಒಂದುಂದ ಒಂದು ಪ್ಲೇಟ್ ಪೂರಿಗೆ ಮೂರು ಪೂರಿ ಸರ್.
ಹ್ಮ್-
ಮೂರು ಪೂರಿ ಎರಡು ವಡೆಗೆ ಅರವತ್ತು ರೂಪಾಯಿ ಸರ್. ಹಾ ಎಲ್ಲ ಒಂದೊಂದ ಪ್ಲೇಟ್ ತಿನ್ಕೊಂಡು. ಹಲೋ.
ಹ.
ಅಲೋ ಕೇಳಸಿಲ್ವಾ.
ಹಾ ಕೇಳುಸ್ತಾ.
ವಾಯ್ಸ್ ಬ್ರೇಕ್ ಆಗ್ತ ಹಾ ಹಾ ಹೇಳಿ.
ಹಾ ನಿಮ್ದು ಹಾಟ್ಸ್ಪಾಟ್ ಕನೆಕ್ಟ್ ಆಗೈತಲ್ಲ ಅದಕ್ಕೆ.
ಹಾಂ ಹಾಂ ಹೇಳಿ ಹೇಳಿ.
ಹತ್ರದಲ್ಲಿ ಇರ್ಬೇಕಾದಾಗ ಸ್ವಲ್ಪ ಮಿನೀಮಮ್ ಡಿಸ್ಟನ್ಸ್ ಮೇಂಟೇನ್ ಮಾಡಿ.
ಹಾ ಹೇಳಿ ಹೇಳಿ.
ಹ್ಮ ಅರವತ್ತು ರೂಪಾಯಿನೇ ಕಡಿಮೆ ಅ. ಹ ಮೂರ್ ಪುರಿ ಒಂದ್ ಇಡ್ಲಿ ಅ ಒಂದು ವಡೆಗೆ ಅರವತ್ತು.
ಬೆಂಗಳೂರು ಸರ್ ಅದು ಬೆಂಗಳೂರು ಅಲ್ವಾ ಅದೇ ಕಡಿಮೆ ನಮ್ಗೆ ಹ.
ಅಲ್ಲಾ ನೀವ. ನೀವ್ಯಾರ ಇದು ಕಡಿಮೆ ಅಂತ ಅಂದ್ರಲ್ಲ.
ಹ ಏನ್ ಮಾಡಕಾವ ಬೆಂಗಳೂರಲ್ವಾ ಅದು ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು. ಆದ್ರೆ ಚೆನ್ನಾಗಿತ್ತಲ್ಲ ಸರ್ ಟೇಸ್ಟ್.
ಆಮೇಲೆ ಟೇಸ್ಟ್ ಚೆನ್ನಾಗಿತ್ತು ಹ್ಮ್ ಆಮೇಲೆ. ಕೇಳಿಸ್ತಾ ಐತಿ ಹೇಳ್ರಿ. ಅಲೋ ಕಟ್ ಮಾಡ್ಬೇಡ ಏನು ಮಾಡ್ಬೇಡ ಹಂಗೆ ಮಾತಾಡ್ ಸಮ್ನ. ನನ್ಪಾಡ ನ ಮಾತಾಡ್ತತವ್ನಿ ಹಲೋ.